ಲೋ, ನಮಸ್ಕಾರ ಹೇಳು ಏನು ವಸಿ ಮತ್ತೆ? ..
ಏನಿಲ್ಲ ಬಾಸ್, ಗುಲ್ಬರ್ಗ ಬಂದೆ. .. ಸ್ವಲ್ಪ ಗಾಡಿ ಮಾಡ್ಸೋದಿತ್ತು. ..
ಈ, ಮನೇನ ಹೋಗಿದಲ್ವಾ ಗಾಡಿ ಮಾಡಿಸಿಕೊಂಡು ಬರ್ತೀನಿ ಮಾಡಿಸಿಕೊಂಡು ಬರ್ತೀನಿ ಅಂತ ಹೋಗಿದ್ದ? .. ಯಾವುದು, ಬುಲೊರೊ, ತಗೊಂಡು ಹೋಗಿದ್ದ ಫಾರ್ಚುನರ್ ಇದೆ. ..
ಬೂಲೆರೊ, ತಂಧಾ, ಫಾರ್ಚುನರ್ ಇಲ್ಲಿ ತಗೋ, ಮಗ ರೊಕ್ಕ ಬೇಕಲ್ಲ, ಮಗ. ..
ಹ್ಮ್, ಹ್ಮ್, ಅಂದ್ರೆ ಫಾರ್ಚುನರ್ ತರುತ್ತೀನಿ. .. ತಂದೆಯ ಇಲ್ಲಿ, ಮತ್ತೆ ಅದನ್ನೇ ತಗೋಬರಿ ಹೋಗಿದ್ದಾನೆ ಅಂದ್ಕೊಂಡೆ, ನಾನು? ..
ಅಲ್ಲ ಇವಾಗ, ತಕೊಂಡು, ರೆಡಿ ಮಾಡಿ ಅಂದ್ರೆ ಏನ್ ಮಾಡ್ತಿ? .. ಏನ್, ಮಾಡ್ತಿ, ಈಗ, ಏನ್, ಏನ್, ನೋಡಿ ತಗೊಂಡೆ, ಅಂತ? .. ತಿಂಕೊಳ್ಳೋಕೆ ಬರಲ್ವಾ ರೊಕ್ಕ? ..
ಏ ಹಂಗೇನ್ ಸಂಬಂಧ ಇಲ್ಲ! ತಗೊಳ್ಳುವಾಗ ಸಂಬಂಧ, ಇಲ್ಲ ನೀನ್ ಬ್ಯಾಂಕ್ ನಲ್ಲಿ, ಹೋಗಿ ವಿತ್ ಡ್ರಾ, ಮಾಡಿದಾಗ ಅವಾಗ ಟ್ಯಾಕ್ಸ್, ಫೈಲ್ .. ಆಗ್ತದೇ, ಅಷ್ಟೇ ನಿನ್ ಅಮೌಂಟ್, ಇಷ್ಟು ಎಲ್ಲಿ ಬಂತು, ಅಂತ ಗೊತ್ತಾಗುತ್ತೆ? .. ಅದಾನಾ, ಬಿಡು ನೀನು, ಡೈಲಿ, ಡೈಲಿ! ಇ, ಎಂ, ಐ. ತಿಂಗಳ, ತಿಂಗಳ, ಇ, ಎಂ, ಐ. ..
ಹೌದ, ಮತ್ತೆ, ಇ, ಎಮ್, ಐ. ಮಾಡಬೇಕು ಮತ್ತೆ, ಇ, ಎಮ್, ಐ ಎರಡರಲ್ಲಿ ಒಂದು. .. ತಗೊಂಡ್ರಾ? ..
ಹ್ಮ್ ಅದೇನ್ ಹತ್ ಸಾವಿರದಿಂದ ಎ್ರ ಐವತ್ತು ಐವತ್ ಲಕ್ಷನ ಮಾಡಬಂದ್ ಬರ್ತ ಇ ಎಮ್ ಐ ಅಲ್ಲಿ
ಇಲ್ಲ ತಿಂಗ್ಳಿಗೆ ಏಡ್ ಕಟ್ಟದ್ ಇರುತ್ತೆ ಅಂದೆ
ನಾನ್ ಹೇಳಿದ ನಿನ್ಗ್ ಅರ್ಥ ಆಯ್ತಾ ನಾನ್ ಯಾವ ಹೆಂಗ ಹೇಳಿದೆ ಹೇಳು
ಏನು ಆತ್ ಎಷ್ಟ್ ಹತ್ತು ಸಾವಿರಷ ಒಂದ ಐವತ್ ಲಕ್ಷ
ಹಂಗ ಯಾಕಂದ ಅಂದ್ರೆ ನೀನ್ ಎಷ್ಟು ವರ್ಷೆ ತಗೋತತಿ ಅಷ್ಟು ಇ ಎಮಂ ಐ ಆಗ್ತದ ಅಂತ ಹೇಳ್ದಿನಿ ನನ್ಗೆ.. ಈಗ ಅತಿ ಹೆಚ್ಚು ವರ್ಷದ ತಗೊಂಡ ಕಡಿಮೆ ಇ ಎಮಂ ಐ ಬಾರ್ದ ಈ ಕಡಿಮೆ ವರ್ಷ ತಗೋ ಅಂದ್ರೆ ಜಾತಿ ಹೆಚ್ಚಿ ಈ ಎಂ ಐ ಬರ್ದೆ ಆ ತರ ನೀನ್ ಹೇಳ್ದಿದೆ ನಿನ್ ಮೇ ಡಿಪೆಂಡ್ ಆಗಿರತ್ತದೆ
ಮದರ್ ಆರಾಮ್ ಇರು
ಏನ್ ತರ್ತ ಹಿಂದೆ ತರ ನಡಿ ನಿನ್ಗ ನಡೀತದೆ ನಮ್ಗೇನಪ್ಪಾ ಕೆಲ್ಸ ಎಲ್ಲ ಕಾರ್ಯ ಎಲ್ಲಿ ಮನೆಯಾಗ ಗಾಡಿ ಕೊಡ್ಸಿ ಶೇನ್ ಗಡಿ ಕೊಡಿಸಿದೆೆಜಾಗದ ಅಂತಲ್ಲರೇ ಮಂೈನ್ ಮಾಡದ ಹಂಗದ ನಮಗೆ
ತೊಗಾಂಬ ನಡಾ ಏನಾದ ನನ್ ಇಬ್ಬರು ಪಾಟ್ನರ್ ಮೇಲೆ
ಬರೇ ಒಂದ್ ಟೈರ್ ಟೈರ್ ಕಿಮ್ಮತ್ತಲ್ಲ ರಿಮಾಂಡ್ ಆಯ್ತ ಅಂದ್ರೆ ಮಾಡಸೋದಾಗಲ್ಲ ನಮ್ಗೆ
ಏನ್ ಮಾಡತಿ ಸುಮ್ಮ್ನೆ ಇದ್ದಾಗ ಎಟ್ಟು ಬಿಡ್ಬೇಕು
ನಡಿದ್ರಿ ನೀನ್ಗಏನ್ ಸಾಕಾಗ ಓಲಾ ಮನೆ ಅದ ನಿಮ್ಮಪ್ಪ ಗಳಿಸ್ಯಾನಜಕ್ಕೆ ಅಲ್ಲ ನೀನ್ ಏನ್ ಮಾಡಿದರೆ ನಡೀ ದ ನಿಮ್ದ ಬ್ಯಾಕ್ ಬೋನ್ ಆದ ನಿನಗ್
ಹ್ಮ್ ಹ್ಮ್ ಆದಬ
ಹಾ ಮತ್ತೇನೆ ನಮ್ಗೆ ನಡೀಿದ್ದಾನೆ ನಿನ್ ನಿನ್ ತರ ಮಾಡಿದರು ತಿನ್ನ ಗೈತಿರ್ಾರ ಮನೆಾಗ ಇಟ್ಕೊಂಡಿದ್ದೆ ರೂಪಾಯಿಗೆದಮಗೆ ಈ ಸಾಾದಧ್ಯೆ ಹ ಸುಮ್ಮನೆ ಎಂದಪ್ಪ ಮತ್ತೆ ಹೆಂಗಿದ್ರಿ ಮತ್ತತ್ ಬುಲಾರ ಅಂತ ಹೋಯ್ದಲ್ಲ ಮತ್ತೆ
ಈ ಮಾಡ ಪಾಪ ಮಾಲಕ್ಕ ಎಲ್ಲಿ ಊರಿಗ ಏನಂತ ಮಾಡ್ಸ ಪಾಪ ಅಂತಂದ ಅವನ
ಹ್ಮ್ ಯಾವ್ದ ಬುಲೋರ್ ಇದು ಪಿಕಪ್ ಆ ಏನು ಅದು ಓಡಾಡಕ್
ಪಿಕಪ್ಪಾಲಾ.
ಟಾಟಾಯಸಿದಂಗ್ ಇರದಲ ಹ್ಮ್ ಹ್ಮ್ ಮಾಲ ಕೊಡ್ದು ತಗೋಬಂದಿ ಏನು.
ಏನ್ ಮಾಡುತ್ ಪಾಪ ಅವ್ರ ಏ ಎಲ್ಲಿಗ ಹೊಗೆರಾಂತ್ ಅವ್ರು ನೆಂಟ್ರು ಕರ್ಕಂಡು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಮಾನ್ಸೂನ್ ಆದ ಅಕಡ್ ಇಕಡಿ ಜಾಲಿ ಜಾಲಿ ಮಾಡಕೊಗೆರೆ.
ಮತ್ ಹಂಗೆ ಮತ್ತೆ ಎಂಡ್ರ ಮನ್ ಮೈನ್ ಲಗಣಗೆದ್ ಅವಂಗ.
ಹೌದ ಹೌದ.
ಅದಿಕೆ ಹ್ಮ್ ಹೊಸ ಜೋಡೆಲ ಮತ್ತೆ ಬುಡ್ ಲಕಲಯ ಮ್ದ
ಏನ್ ಬಿಡ್ಬೇಕಲ್ಲ ಇರ್ತದ ಸ್ಟಾರ್ಟಿಂಗ್ ಗ್ರೂಪ್ ಯಾರಿಗ ಆಲಿ ಅವ್ನೇ ಆಗ್ಲಿ ನಾನೇ ಆಗ್ಲಿ
ಇರದೇ ಮತ್ತತ್ ಹೊಸ ಗಾಡಿದ ಒಂದ ಮೇಲೆ ಮತ್ತತ್
ಅಯ್ಯ ಕೊಡ ಅಂದ್ರೆ ಒಂದ್ ಸ್ವಪ ದಿನ ಆಣ ಕೈ ಕೊಡ್ತಾರಂಗ ಐತೆಏಾನ ಏನ ಯಾವತರ ಮಾತಾಡ್ತೆ ಹ ಹಿಂಗ ಮಾತಾಡ್ಬೊಡು ತಪ್ಪಾಗತ್ತ ಇತರ ಮಾತಾಡ್ಬೋಡ ತ ತಪ್ಪಾಗುತ್ತಾ.
ಏನ್ ಮಾಡದು ಗಾಡಿ ಅಂದ್ಮೇಲೆ ಇರೋದೆೇ ಮತ್ತೆ ಹೌದಿಲ್ಲ.
ಹ್ಮ್ ಗಾರ್ಡನಗ್ ಇರದೆ ಬಿಡು. ಆದ್ರ ಒಬ್ರುಮ್ ಬಗ್ಗೆ ಮಾತಾಡ್ಕೊಬಾರ್ದ್ ನಾವು ಈಗ ಅವ್ರು ಮಾಡ್ಕೊಂಡಿರ್ತಾರಪ ಮಾಡ್ಕೊಳ್. ಅವ್ರು ಏನನ ಮಾಡ್ಲಕೆ ಯರ್ ಕೈಗೆನ ಕೊಡ್ಲಾಕೆ ಯರ್ ಕೈಗೆನ ಬಿಡ್ಲಕ್ಕೆ.
ನನ್ ಮಡ್ಕೆಂಡರ್ ಬಗ್ಗೆ ಹೇಳಿಲ್ಲಾ ನಾ ಬುಲರ್ ಪಿಕಪ್ ಬಗ್ಗೆ ಹೇಳಕತಿ ನಾನ.
ಅದೇ ಬಲರ್ ಪಿಕಪ್ನೆ ಅವ್ರು. ತಮ್ ದುಡ್ಡು ಇನ್ವೆಸ್ಟ್ ಮಾಡ್ಕೆಷ್ಟ ಮಾಡ್ಕೊಂಡಿರ್ತಾರ್ ಅಂದೆ ಆರಾಟಗಳ್ನ ಆದಷ್ಟು.
ಹ ಮತ್ತೆ.
ಏನರ ಮಾಡ್ಕೆಳಪ.
ನಿಮ್ಮಾಲಗ್ನ ನನ್ ಕೈಯಾಗ್ ಏನ್ ಕೊಡ್ಲಿಲ್ಲ ತಾನೇ ಓಡ್ಸಿದ ಈ ಇವಾಗ್ ಇವಗ್ ನನ್ಗ ಕೊಡಕತ್ತನ್. ತನಾಟೆ.
ಅದ ಮಂದನ ಮಾಡುಸ್ಲಿ ಡ್ರೈವರ್ಗಾನ ಹಚ್ಲಿ ತಾಲೆ ನಡೆಸ್ಲಿ ತಮಣತಮ್ಮರ ನಡಸ್ಸಲಿ ನಮ್ಗೆ ಯಾಕ ಹೇಳ.
ಹಾ ಆಡೇ ಮಖ
ನಮ್ದ ದೇಟದ ಅಷ್ಟ ಹೋಗ್ಬೇಕು ನಿನ್ಗೆ ನ ಮಾಡ್ಸೆ ಮರಾಕ ಅಂತ ಹೋಗ್ಬೇಕಾಯ್ತು
ಹ್ಮ ಆಟ ಏ ಅವ್ನ್ ಎಲ್ಲಟ ನಾ ಕೊಟ್ಟ ಅವ್ನ ಗಡಿ ನಾ
ಹ್ಮ್ ಯಾವಾಗಿಂದು ಗಾಡಿ ಎ ಸ ವರ್ಸಿಂದ ಅದು
ಒಂದು ಏಳ ಏಳು ಉಂಟು ವಸಿಂದ ಅದ
ಏಳ ಎಂಟು ವರ್ಷದ ಅಂದ್ರೆ ಮ್ೆನ ಇದ ಈಗ ಎರಣ ಆಗ್ತ ಗಾಡಿದ ಈಗ ಜ
ಹ್ಮ್ ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರ ಮಾಡಲ್ಲ ಅದ
ಎರಡ್ ಸಾವಿರ ಹತ್ತೊಂಬತ್ ಇಪ್ಪತ್ತುರ ಮಾಡ ಅ್ರ ಆಗಲ್ ಕೆಲ್ಸ ಎರಡ್ ಸಾವಿರ ಇಪ್ಪತ್ ಮೂರ ನಾಗ ಏೋ ತಗೊಂಡ್ರ ಇನ್ನೊಂದ ಎಂಟ ಐದಾರು ವರ್ಷ ನಡೆಸಬಹದಾಗಿತ್ತು ಗಾಡಿ ಈಗ ಈ ಬಾಳ ಎರಡ್ ನ ನಮ ಬೈಕ್ ಗಳಿಗೆ ತಗ ಾರ್ ಎಕ್ಸಾಂಪಲ್ ಎರಡ್ ಸಾವರ ಇಪ್ಪತ್ ಮೂರ್ಗಿಂತ ಇಪ್ಪತ್ತೊಂದ್ ಮಾಡಲದ ನಂಗಗೆ
ಹೌದೌದು
ಈಗ ಅದ್ರಾಗ ಈಗ ಯತನ ಇ ಟ್ವೆಂಟಿ ಬಿಡ್ತನ ಅಂದ್ರೆ ಇ ಟ್ವೆಂಟಿ ಅಂದ್ರ ಎಂಬತ್ ಪರ್ಸೆಂಟ್ ಪೆಟ್ರೋಲ್ ಇರುತ್ತ ಇಪ್ಪತ್ ಪರ್ಸೆಂಟ್ ಎತನಲ್ಲಿ ಇರುತ್ತೆ
ಯತನಲ್ಲ ಅಂದ್ರ
ಆಯತನಲ್ ಅಂದ್ರ ಕದಬಿನಿಿಂದ ಮಾಡ್ತಾರದ ಹತ್ನಾಲ್ ಅದನ್ನ ಒಂಥರ ಇಧನನೇ ಶುಗರ್ ಫ್ಯಾಕ್ಟ್ರ ಯವಾಗ ಶುಗರ್ ರೆಡಿ ಆಗ್ತಿರ್ತಾನ ಅವಾಗ ಅದು ಅದನ್ ರೆಡಿ ಆಗ್ತದ
ಓ ಹೌದೌದು ಎತ್ತನಲ್ಲತನ
ಂ ಇದು ಪೆಟ್ರೋಲ್ ಜೊತೆ
ಹಂಗ್ಯಾಕೆ ಇವಾಗ
ಗಾಡಿ ಈ ನಮ್ದ ಪ್ಯೂರ್ ಪೆಟ್ರೋಲ್ದ ಗಾಡಿಗಳ ಈಗ ಎರಡ್ ಸಾವಿರ ಇಪ್ಪತ್ತೊಂದ್ರ ಮಾಡಲ್ಲ ನಮ್ದು ಆ ಗಾಡಿ ಈಗ ಏನಾದ್ ಎತನಲ್ ಮಿಕ್ಸ್ ಇದ್ದಕ್ಕಂತ ಪೆಟ್ರೋಲ್ ಹಾಕಿನಿ ಅಂತ ಇಟ್ಕು ಪೆಟ್ರೋಲ್ ಟ್ಯಾಂಕ್ ಒಂದೇಟಿಗೆ ತುಕ್ಕಿಡ್ದ ಹೋಗ್ಬಿಡ್ತದೆ
ಇಲ್ಲಿ
ಯಾಕಂದ್ರೆ ಆದದ್ರ ಪೆಟ್ರೋಲ್ದ ಇದು ಇದು ಎಥನಾಲ್ದು ಡೆನ್ಸಿಟಿ ಬಾಳ ಇರುತ್ತೆ
ಹ್ಮ್ ಹ್ಮ್ ಹ್ಮ್ ಈಗ ಪಗನ ಒಂದೊಂದ್ ಮನಾಗ ಪಾಪ ಗಾಡಿ ತರಕೊ ತೊಗೋಕ ಗಾಡಿ ಇರಲ್ಲ
ಹ್ಮ್
ಮತ್ತೆ ಅಂತಥರ ಏ ಮಾಡ್ಬೇಕಾ
ಈಗ ಅದೇ ಈಗ ದೊಡ್ಡ ಹರಡ ಅಂದಗ ಅದನ್ನ ನಡದ ಚರ್ಚೆಗಳು ಸಂಸತ್ತಿನಾಗ
ಎಂತ ಎಲ್ಲ ಮಾಡಕ ಹಬಡ್ದ್ ಬಾಳ ಹರ್ ಬಳ
ಹ ನಿತಿನ್ ಗಡ್ಕರಿನೋ ಇ ಟ್ವೆಂಟಿ ಈ ಮೊದ್ಲ ಇ ಫೈವ್ ಬಿಟ್ಟಿದ್ದ ಈ ಈ ಟ್ವೆಂಟಿ ಈ ಅಂಡ್ರೆಡ್ ಬಿಡ್ಲತನ ಈ ಏಯ್ಟಿ ಫೈ್ ಬಿಡ್ಲತನ ಮತ್ತೆ ಲೆಕ್ಕಕ ನೀ
ಹವ
ಈ ಏ್ಟಿ ಫೈವ ಅನ್ನು ಬಿಡ್ಲಕ್ಕ ಈ ಟ ಈ ಅಂಡ್ರಾಯಡ್ ಅನ್ನು ಬಿಡ್ಲಿ ನಮ್ಗೆನ್ ಆ ಒಂದು ಗಾಡಿ ಅದ ಓಡುಡ್ತಿತ್ತ ಇಂಡ್ದ ನಿತ್ತಪ್ಪ ಅಂದ್ರ ಬಿಡ್ಲಕ್ ಹಂಗನಿಲ್ಲಾ ಈಗ ನಮ್ೂಊರೋ ಪೂರ್ ಗಾಡಿ ಈಗ ನೋಡೋ ದೇಶದಾಗ ಇರ್ತಕ್ಕಂತ ಗಾಡಿಗಳು ಇಷ್ಟೊಂದು ನೈಂಟಿ ಫೈವ್ ಪರ್ಸೆಂಟ್ ಬೇರೆ ಪೆಟ್ರೋಲ್ ಬ್ಯಾಂಕ್ ಗಾಡಿಗಳು
ಹಾ ಪೆಟ್ರೋಲ್ ಡೀಸೆಲ್ ಕಿನ್ನ ಪೆಟ್ರೋಲ್ ಜಸ್ತೇಾವ
ಅಂತಂದ್ರೆ ಮ್ ಅವೆಲ್ಲ ಅಳಿಗ ಗಾಗಳು ಏನ್ ಮಾಡ್ಬೇಕ ಈಗ ಈಗ ನಮ ಗಾಡಿಗಳೆಲ್ಲ ಸಿಗ ಈ ಗಾಡಿ ಪೆ್ರೋಲ್ ಸೆಟ್ ಆಗಲ್ಲಮಗೆ
ಹಾ ಹಾ ಸಟ್ಟಾಗ
ಮತ್ತೆ ಇದು ಫಿಲ್ಟರ್ ಹೋಗ್ತಾವ ಪೆಟ್ರೋಲ್ ಬಂಕ್ ಅದು ಾಕಿನ ತೂತ್ ಬಿದ್ ಬಿಡ್ತಾವ ಹೂವ ನಾ ಅದು ಸ್ಪ್ಲೆಂಡರ್ ಗಾಡಿಿಗೆ ಜಸ್ಟ್ ಒಂದ ಲಕ್ಷ ರೂಪಾಯಿ ಪೆಟ್ರೋಲ್ ಅದ ಒ್ ಲಕ್ಷ ರೂಪಾಯಿ ಗಾಡಿ ಅದ ಅದು ಮೂವತ್ತಾರು ಪ್ಟ್ಸ್ ಚೇಂಜ್ ಮಾಡ್ಕೇಬೇಕಂತ ನಾವವುೇಏನಾದ್ ಇ ಟ್ವೆಂಟಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಗಾಡಿ
ಮೂವ ಸಾರ
ಮೂವತ್ತಾರು ಅಪ್ಪ ಆದದು ಸ್ಪೇ ಪಾರ್ಟಸ್
ಮತ್ತ ಅದರಾಗ ಸೆಕೆಂಡ್ ಹ್ಯಾಂಡ್ ಮನ್ಗನ ಸೆಕೆಂಡ್ ಹ್ಯಾಂಡ್ ಗಾಡಿನ ಬರ್ತದ
ಮೂವತ್ತರ್ ಪಪೇಟ್ ಪ್ಟಸ್ ಅಂದ್ರ ಏ ಆಯ್ತ ಆಲ್ಮೋಸ್ಟ್ ಅಂದ್ರ ಅಕಡಿಡ್ರಂದ್ರ ಮೂವತ್ ನಲ್ ಸಾವಿ ರೂಾಯಿ ಆಯ್ತಲ್ಲ.
ನಾಲ್ವ್ ಸಾವರ ಬರ್ತದೆ ಮತ್ತತ್ ಮೆಕ್ಯಾನಿಕ್ ಚಾರ್ಜ್ ಅದೆ ಎಲ್ಲ ಇಡ್ದದೆ.
ಹಾ -ಮತ್ತ ಹೆಂಗ್ ಮಾಡ್ಬೇಕು ಈಗ ದೇಶದ ಜನರ ಬಡವರು ಹೆಂಗ ಮಾಡ್ಬೇಕು.
ಹಾ- ಮದೇ ಅದೇ ಹೇಳಕತಿ ನಮ್ಂತ ಗಾಡಿ ಎಲ್ಲ ಅದ್ರ ಮಾಡ್ಬೇಕು ಈಗ
ಹ- ಏನಂತರ ಕೂದಾಪಿನ ಮಾರರು. ಬಾಂಡೆ ಸಾಮಾನು ಮಾರೋರು ಏನ ಸಾಲ ಸೂಲ ಮಾಡಿ ಗಾಡಿ ಮಾಡ್ಕೊಂಡ ಇರ್ತಾರ ಅವ್ರರು ಏನ್ ಮಾಡ್ಬೇಕು.
ಈ ತರ ಆದ್ರೆ ಮತ್ತತ್ ಬಾಳ ಏಟ್ ಬೀಳ್ತೈತಿ ನೋಡಪ್ಪಾ.
ಅವ್ನ್ ಏನ್ ಹೆಂಗ ಮಾಡಿದಂಗ ಗೊತ್ತಾ ಪ್ಲಾನ್ ಅವನ ಮಗಂದೇ ಎತ್ತನಲ್ ಫ್ಯಾಕ್ಟ್ರಿ ಅದ. ಗಡಕಾಯಿ ಮಗಂದು ಅದಕ್ಕೆ ಎತ್ತನಾಲ್- ಎತ್ನಾಲ್ ಮಿಕ್ಸ್ ಮಾಡ್ಲತ್ತ ನೋಡಿ ಎತ್ತನಾಲ್ ಮಿಕ್ಸ್ ಮಾಡಿ. ಆತಾ ದುಡ್ಡು ಮಾಡ್ಕೋಬ ಆಲ್ರೆಡಿ ಮಾಡೇನ ಹದ್ ವರ್ಷ ಏಳ ಏಳ್ರು ಕೋಆಯ್ತಿ ಮಾಡೇನ ಒಂದೇ ವರ್ಷ
ಹಂಗ ಹೆಂಗ್ ಮಾಡ್ತಾರ ನನು ಒಂದ್ ವರ್ಷಿ ಒ ಮೂರ್ ಲಕ್ಷ ದುಡ್ಲಾ ಇ್ದಂಗ ಮನೆವರ.
ಏಳ್ನೂರು ಕೋಟಿ ಆಸ್ತಿ ಮಾಡಿದ ಮತ್ತ ಯಾಕಂದೆ ಎತ್ನಾಲ್ ಫ್ಯಾಕ್ಟ್ರ ಅದನು ಜಗ್ಗಾವವ. ಈಗ ಏನು ಈಗ ಸಾರಿಗೆ ಮಂತ್ರಿನ ಅವನಾನ ಈಗ ಏನೇ ಅವ್ನಕ ಹಗಿರುತ್ತೆ ಈಗ ಎಲ್ಲ ಎಕ್ಸ್ಪರ್ಟ್ ಮತ್ತೆ‌ ಅದಕ್ ಬೇಕ ಪೆಟ್ರೋಲ್ ಬೇಕಾಗಿರುತ್ತ ಅಂತ ಯತನಲ್ಲ ಅಲೇಸನ್ ತರ್ಸಕ್ ಬಿತ ಅ ತನ್ನ ಫ್ಯಾಕ್ಟ್ರಿಂದ
ಮತ್ತ ಏನ್ ಮಾಡಕ್ಕ ಆಗಲ್ಲ ಮತ್ತೆ ಅವನ್ಕಾಯ ಇರ್ತದ.
ಹಾಂ ಏಳ್ ಏಳ್ನೂರು ಕೋಟಿ ಆಕ ಜಾಸ್ತಿನಗುತ್ತ ಹದ್ಕನೂರು ಕೋಟ ಆದ್ರ ನು ಆಶ್ಚ್ಯಡುವಂತ
ಇಲ್ಲಿ ತಿಂಗಳಿ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ದುಡಕ ಆಗುದ ಇಲ್ಲಿ ಮತ್ತೆ. ಏಳು ಏಳು ಕೋಟಿ ಅಂದ್ರೆ ಏನ
ಬೆಸ್ಟ್ ಒಂದ್ ನಮ ಕೈಗ ಅದ ಕ ಇರದ್ ಬಳಸ್ಕೋತಾರೆ ಆಟೆ ಅವ್ರೇಏ ದುಡಗೆಷ್ಟ ಮೈನೂರುದುಡ್ದಗೆ ಎಷ್ಟ ಅಟ್ಟೆಗ ಆಸ್ತಿ ಮಾಡಕ ಆಗ್ತದೆ ಹೇಳ ಆಲೋ ಮತ್ತೆ, ಎಲ್ಲಟ ಮಾಲ್ ತೆಗದು ಗೂಡ್ಸ್ ಅದೇನ ಕತ್ತ- ಗಿಗಳು ತಗದು ಲೇಬರ್ ಚಾರ್ಜ್ ತಗದು ಫ್ಯಾಕ್ಟ್ರಿ ಚಾರ್ಜ್ ತಗದು ಏಳ್ನೂರು ಕೋಟಿ ಆಸ್ತಿ ಕಳಿಸಸ್ಬೇಕಂದ್ರ. ಅದ ಸಾಮಾನ್ಯ ಮಾತ ಐತೆ ಏನ್,
ಹಾ
ಮಾತಾಡಿದಷ್ಟು ಈಜ ಅಂದ್ರ ಹೇಳೋರು.
ಹಂಗೆಳು ಮತ್ತೆ.
ಏನ್ ಮಾಡಕ್ಕ ಆಗಲ್ಲ ಅವ್ರು ಹೊರ್ತಾಗ ಅದಕ್ಕೆದಿಕ್ಕೆ ಯಾರದಂತೂ ಮಾಡ್ಲತ್ತರಿ ಈಗ ಅಷ್ಟೇ. ಅಂದ್ರೂ ಇದೆ ಎಲ್ಲ ಫೇಲ್ ಆಗುತ್ತ. ಈ ಒಂದ ಚರ್ಚೆ ಬಿಡಲ್ಲ ಅಷ್ಟು ಈಸಿ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ.
ಹಂಗದಾ
ಹೆಂಗ್ ಮಾಡ್ಬೇಕಕ್ ಗೊತ್ತಾ ಇನ್ನ ಒಂದು ಈ ಈಗ್ಲಿಂದ ಇ ಟ್ವೆಂಟಿ ಬಿಡ್ಲಕ್ಕ ಇ ಟ್ವೆಂಟಿ ಗಾಡಿಗಳು ಇನ್ ಮೇಲೆ ಏನು ಸ್ಟ್ ಆ ನೋಡು ಈ ಟ್ವೆಂಟಿ ಆಹ ಪೆಟ್ರೋಲ್ ಮ್ಯಾಾಗ ಓಡುವಂತ ಗಾಡಿಗಳು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅದು ಇ ಟ್ವೆಂಟಿ ಫ. ಪೆಟ್ರೋಲ್ೋನ್ ಬಂಕಿನ ಇರಬೇಕು ಮತ್ತ ಈಗ ಹಳೆ ಗಾಡಿಗಳು ಯಾವ ಇರುತ್ತ ನೋಡ ಅದಕ್ ಪೆಟ್ರೋಲ್ ಮ ಓಡ್, ತನ ನೋಡ ಅದಕ್ ಒಂದು ಡೇಟ್ ಅಂತ ಒಂದು ಏನಪ್ಪಾ ಅಂದ್ರ, ಅದ ಇ ಇರುತ್ತ ಫಿಟ್ನೆಸ್ ಅಂತ ಇರುತ್ತಾ. ಇಂಂತ ಗಾಡಿ ಸ್ಟೋರ್ಸ್ಗೋಣ ಅದ್ ಮಾಡ್ಬೇಕಂತ ಇರ್ತ್ತ ಗುಜ್ರಗೆ ಹಾಕ್ಬೇಕಂತ ಇರತ್ತ.
ಹೌದೌದ.
ಇನ್ನ ಒಂದ್ ಎಂಟತ್ತು ವರ್ಸ, ಪೆಟ್ರೋಲ್ ಕೊಟ್ಟ ಹಿ ಗಾಗಳೆಲ್ಲ ಸಏನ್ ಒಂದು ಒಂದು ಒಂದು ಮಾರ್ಗನ್ ಎಕ್ಸಾನ್ ಮಾಡಕೋತ ಇ ಗುಜರಿಗ ಆತ ಈ ವಿ ಟ್ವೆಂಟಿ ಮ್ಯಾಗ ಮುಂದ್ ಕಂಟಿನ್ಯೂ ಆಗಿಬಡ್ತಾವಲ್ಲ. ಈಗ ಒಂದೇ ಸಾರಿ ಬಂಕಿನಗ ಇರ್ತಕ್ಕಂಂತ ಪೆಟ್ರೋಲ್. ಹೆಏಂಗ್ರೀ‌. ಎಲ್ಲ ಒಂದೇ ಸಾರಿ ಈಗ ಬಂಕ ಹಂಗಿರ್ತಕ್ಕಂತ ಪೆಟ್ರೋಲ್ ತೆಗ್ದ,
ಹ್ಮ
ಟ್ಂ ಡಸಿ ಈ ಟ್ಂಟ ಮ ಓಸಿ ಅ್ರೆ ಸಾಧ್ಯನದು. ಎಂಟತ್ತು ವರ್ಷ ಎರಡು ಮೆಂಟ. ಮಾಡಬೇಕು ನ ಪೆಟ್ರೋಲ್ ಮೈಂಟೈನ್ ಮಾಡಬೇಕ ಇ ಟ್ವೆಂಿ ಮಾಡಬೇಕ ಡೀಸಲ್ ಮೈಂಟೈನ್ ಮಾಡಬೇಕು. ಹಂಗಾದ್ರ ಒಂದು ಒಂದು ಒಂದು ಹಳೆ ಗಾಡಿಗಳೆಲ್ಲ ಸ ರೀಸೆಲ್ ಆಗಿ. ಇ ಟ್ವೆಂಟಿ ಇ ಟ್ವೆಂಟಿ ತಗೋಕ್ ಸ್ಟಾರ್ಟ್ ಮಾಡಿಬಿಡ್ತಾರ.
ಅದ ನಿಂದ ನಿಂದ ಹೆಂಗ ಮಾಡ್ಬೇಕ ಗಾಡಿ ನಿಂದ ಹೆಂಗ ಮಾಡ್ಬೇಕ ಗಡೆ.
ನಂದ ಅದೇ ಬಿಲ್ದು ಅದೇ ಹೇಳಿದ್ನಲ ನಂದ್ನಕನ ಇಡೀ ಆಲ್ ಓವರ್ ಇಂಡಿಯಾದಾಗ ಇದೇ ಸಮಸ್ಯೆ ಅದ. ನಂಬದೆಲ್ಲ ಅಕ್ಕಪಕ್ಕದಾಗಿರ್ತಕ್ಕಂತ ನೀ. ನೇಪಾಳ ಭೂತಾನ ಮಾಲ್ಡೀವ್ಸ್ ಮತ್ತ ಏನ ಬಾಂಗ್ಲಾ. ಇವ ಏನ ಚೈನಾ ಒಂದ್ ಬಿಟ್್ರ ಅಾಲಗ್ ನಾವೆ ಪೆಟ್ರೋಲ್ ಸಪ್ಲೈ ಮಾಡಿದ ನಮ್ ಇಂಡಿಯಾ ಸಪ್ಲೈ ಮಾಡ್ದ. ಅಲ್ಲಿಗೆ ಇ ಟ್ವೆಂಟಿ ಕಳಸ್ಬೇಕು. ಮಾಡಿ ನ ನಿರ್ಧಾರ ಬಟ್ ಇಿಯ ಗರ್ಮೆಟ್ ಅವ್ ಬೇಡ ನಮ್ ಇ ಟ್ಂಟಿ ಬೇಡ ನಮ್ ಇ ಟ್ವೆಟಿ ಬೇ ಪೆಟ್ರೋಲ್. ಕಲಸಂಗ ಕಸರ್ಲ್ಲ ಬಿಟ್ಬಿದ್ರ ಅಂತ.
ಅಷ್ಟೇ ಅದು ಆ ಮತ್ತ.
ಹಾ ಯಾಕೆಂದ್ರೆ ಗಾಡಿಗಳೆಲ್ಲ ಇದ ಅಳೆುವ ಗಾಿಯವು ಇದೆಲ್ಲಿ ನಡತದಾನ.
ಏನ್ ಮಾಡ್ದಪ್ಪಾ. ಅದಾರೆ.